ನಮಸ್ತೆ
ಆ ರಾಜನ್ ಹಟ್ಸು.
ಪದ್ಮಿನಿ ಅಂತ ನಿಮ್ ಹೆಸ್ರು.
ಎಲ್ಲಿಂದ ಮಾಡ್ತಿದೀರ ಕಾಲ್. ಎಲ್ಲಿಂದ ನೀವು.
ನಾವ್ ದೊಡ್ಬಳ್ಳಾಪುರ ನೀವು.
ಕೆಳ್ಳ ಕವೇರಿ ಇಂದ.
ಹೌದ
ಹ್ಮ್
ಊಟ ಆಯ್ತಾ.
ಹಾ ಆಯ್ತು ನಿಮ್ದ್ ಆಯ್ತಾ.
ಹ್ಮ ಆಯ್ತು.
ಹ್ಮ್ ಏನ್ ಮಾಡ್ತಿದ್ರಿ.
ಒಂ ಚಪಾತಿ ತಿಂದೆ ನೀವು.
ಹ್ಮ್ ನಾನು ಒಂದು ರೊಟ್ಟಿ ತಿಂದೆ. ಹಾ
ನಿಮ್ ಸಮಾಚಾರ ಅಂದೆ.
ತಿದ್ರಿ
ಏನಿಲ್ಲ ಸುಮ್ನಿದ್ದೆ.
ಏನ್ ಓತಿದಿರ ಎಲ್ಲ ಅಂದ್ರೆ ಜಾಬ್ ಮಾಡ್ತಿದಿರ.
ಇಂಜಿನಿಯರಿಂಗ್ ಓದ್ತೀನಿ ನೀವು.
ನಾನು ಸದ್ಯಕ್ ಏನು ಓದ್ತಾ ಇಲ್ಲ. ಹ್ಮ್
ಏನ್ ಓತಿರೋದು ಮುಗೀತಾ.
ಇನ್ನ ಏನು ಡಿಸೈಡ್ ಆಗಿಲ್ಲ ಸೆಕೆಂಡ್ ಪಿ ಯು ಮುಗಿತು. ಹ ನೋಡ್ಬೇಕು ಏನ್ ಮಾಡದು ಅಂತ ಗೊತ್ತಾಗ್ತಿಲ್ಲ ನೋಡ್ಕೊಂಡ್ ಬರ್ತಿದೀವಿ ಕಾಲೇಜ್ ಎಲ್ಲ. ಹ್ಮ್
ಕೆ ಸಿ ಇ ಟಿ ಎಕ್ಸಾಮ್ ಬರುದ್ರಿ.
ಟಿ ಬರ್ದಿದಿನಿ. ಮತ್ತೇ ಅದ್ರು ಮೇಲೆ ಇನ್ನು ಕಾಲೇಜಸ್ ಹಾಕಿದೀನಿ ನೋಡ್ಬೇಕ್ ಏನಾಗುತ್ತೆ ಅಂತ ಗೊತ್ತಿದೆ ಬೆಂಗ್ಳೂರಲಿನು ಹಾಕಿದೀನಿ ಕೆಲ್ವೊಂದ್ ಕಾಲೇಜು ಹ್ಮ್ ಯಾವ್ದ ಸಿಗುತ್ತೋ ಗೊತ್ತಿಲ್ಲ ಇನ್ನು ಹೆಂಗಿದೆ ಹೌ ಇಂಜಿನಿಯರಿಂಗು ನೀವ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ವಾ.
ಹೌದು
ಚೆನ್ನಾಗಿರುತ್ತಾ.
ಹ್ಮ ಚೆನಾಗಿರುತ್ತೆ ಬೋರಿಂಗ್ ಅಷ್ಟೆ.
ಏನ್ ತಗೊಂಡರ್ತೀರಾ ನೀವ್ ಇಂಜಿನಿಯರಿಂಗ್ ಅಲ್ಲಿ.
ಸಿ ಎಸ್ ನೀವ್ ಎನ್ ತಗೊಂತೀರಾ.
ಇನ್ನ ಗೊತ್ತಿಲ್ಲ ನಾನ್ ಹಾಕಿದ್ದೀನಿ ಸಿ ಎ ಸಿ ಐ ಎಸ್ ಸಿ ಎ ಐ ಎಂ ಎಲ್ ಎಲ್ಲಾ ಹಾಕಿದೀನಿ ಇ ಸಿ ಎಲ್ಲ.
ತ್ರೀ ಆಪ್ಷನ್ಸ್ ಅಷ್ಟೆ ಷ್ಟೆ ಕೊಡ್ತಾರಲ್ವ ಎಲ್ಲ ಹಾಕ್ ಕಿದಿರಾ
ಎಲ್ಲಾ ಎಲ್ಲ ಆಕ್ಬೊದಲ್ವಾ ಹ್ಮ್. ಹ್ಮ್ ಮತ್ತೆ ಸಮಾಚಾರ ನೀವು ಬರ್ದಿಲ್ವಾ ಸಿ ಇ ಟಿ.
ಬರ್ದಿದ್ದೆ ನಾನು.
ಏನಾಗಿತ್ತು ಸಿ ಟಿ ಇಂದ ಸೇರ್ಕೊಂಡ್ರ ಕಾಲೇಜು. ಹ್ಮ
ಹೌದು
ಹ್ಮ್
ಸೆಕೆಂಡ್ ಪಿ ಯು ಮುಗಿತಲ್ವಾ ಅದಾದ್ಮೇಲೆ ಸ್ವಲ್ಪ ಹೋಗ್ಬಂದೆ ತಮಿಳ್ನಡೆಲ್ಲಾ ಅಷ್ಟೆ .
ಹೌದಾ
ಹ್ಮ ನೀವು.
ನಾನು ತಿರುಪತಿ ಹೋಗಿದ್ದೆ.
ಹ್ಮ್ ಹೆಂಗಿತ್ ಹ್ಮ್ ಇಲ್ವಾ.
ಚೆನಾಗಿತ್ತು. ನೀವ್ ಹೋಗಿದ್ರಾ ತಿರುಪತಿಗೆ.
ಹಾ ನಂಗ್ ಇಷ್ಟ ತಿರುಪತಿ ಅಂದ್ರೆ ತುಂಬಾ ಮತ್ತೆ ಅ ದೇವ್ರು ಅ ದೇವ್ರು ತುಂಬಾ ಇಷ್ಟ ನಂಗೆ .
ಬೈಸ್ ಹೌದು ತುಂಬಾ ಇಷ್ಟ ನಿಮಿಗ್
ಹು ನನ್ಗು ತುಂಬಾ ಇಷ್ಟ ಅದು ಅಲ್ ಹೋದ್ರೆನು ಒಂಥರಾ ಚೆನಾಗಿರುತ್ತೆ. ಹ್ಮ್ ಮತ್ತೆ ಇರುತ್ತೆ ಕಾಲೇಜ ಏನು ಅಷ್ಟೇ ಏನು ಬರಲ್ಲ. ಹ್ಮ್ ದು ನಿಮ್ದು. ಇಟ್ಸ್ ನೋಸ್ಟ್.
ಹಾಸ್ಟೆಲ್ ನೀವು.
ನಾದ್ ಇನ್ನ ಮನೆಲಿ . ಹೆಂಗ್ ಇದೆ ಅಲ್ಲಿ ಹಾಸ್ಟೆಲ್ ಎಲ್ಲ.
ಸರಿಯಾಗ್ ಇಲ್ಲ. ಚೆನಾಗೆ ಇದೆ.
ಹ್ಮ್ ಹ್ಮ್ ಹಾ
ಫಸ್ಟ್ ಟೈಮ್ ಹಾಸ್ಟೆಲ್ ಜಾಯ್ನ್ ಆಗೋದು.
ಅಲ್ಲ ಗೊತ್ತಿಲ್ಲ ಹಾಸ್ಟೆಲ್ ಆಗಿರ್ತೀಲ್ಲ ಏನ್ ಗೊತ್ತಿಲ್ಲ ನಂಗೆ ಅದೆ ಹಾಕ್ತಿದೀನಿ ಯಾವ್ದ್ ಬರುತ್ತೋ ಅದು ಅದ್ರ ಮೇಲೆ ನೋಡ್ಕೊಂಡ್ ಹೋಗ್ಬೇಕಷ್ಟೆ. ಹ್ಮ ಮತ್ತೇ ನೀವು ಇದೆ ಮೊದಲ್ನೆ ಸಲಿನಾ ಹಾಸ್ಟೆಲ್ಲು ಹೆಂಗ್ ಅನ್ನುಸ್ತಿದೆ ಹೊಸ್ಟೆಲ್ಲೆ ಚೆನ್ನಾಗಿದೆಯೋ ಇಲ್ವೋ ಅಂತ.
ಚ ಏನ್ ಮನೆಲೆ ಚೆನ್ನಾಗಿರುತ್ತೆ.
ಚೆನ್ನಾಗಿರುತ್ತಾ ಹಾಸ್ಟಲು.
ಹಾ ಚೆನಾಗಿರುತ್ತೆ ಫ್ರೆಂಡ್ಸ್ ಜೊತೆ ಚೆನ್ನಾಗೆ ಇರುತ್ತೆ.
ಒಂದ್ ರೂಮಲ್ಲಿ ನೀವ್ ಎಷ್ಟ್ ಜನ ಇರ್ತಿರ.
ಇಬ್ರು
ಹ್ಮ್ ನಿಮ್ಗೆ ಬೆಡ್ ಎಲ್ಲ ಅವ್ರೇ ಕೊಡ್ತಾರ ಇಲ್ಲ ಅಂದ್ರೆ ನೀವೆ ತಗೋಬೇಕಾ.
ತಗೋಬೇಕು ಅವರತ್ರ ಇರುತ್ತೆ ನಾವ್ ತಗೋಬೇಕು
ಹ್ಮ್ ಮತ್ತೆ ಊಟ ಏನೇನು ಕೊಡ್ತಾರ ನಿಮ್ಮ ಹಾಸ್ಟೆಲ್ಲ್ಲಿ
ಡೈಲ್ ಡೈಲ್ ಟಿಫನ್ ಕೊಡ್ತಾರೆ ಪಲಾವ್ ದೋಸಾ ಪೂರಿ ಚಿತ್ರಾನ್ನ ಹಂಗ್ ಹಂಗ್ ಕೊಡ್ತಾರೆ ಮಧ್ಯಾಹ್ನ ಅನ್ನ ಸಾಂಬಾರ್
ಹ್ಞೂ
ಕೊಡ್ತರ ನೈಟ್ ಅನ್ನ ಸಾಂಬಾರ್ ಮಜ್ಜಿಗೆ ಮತ್ತೆ ಬುಧವಾರ ಭಾನುವಾರ ಚಿಕನ್ ಕೊಡ್ತಾರೆ ಮತ್ತೆ ಮತ್ತೆ ಹೇಳಿದ್ರೆ ಕೇಳ್ತೀನಿ
ಮತ್ತೆ ನಿಮ್ಮಮ್ಮ ಮಾಡೋ ಅಡ್ಗೆ ನಾ ಮಿಸ್ ಮಾಡ್ಕೋತಿಲ್ವಾ ನೀವು
ಹೌದು ಮಿಸ್ ಮಾಡ್ಕೋತೀನಿ ಜಾಸ್ತಿ ಮಿಸ್ ಮಾಡ್ಕೋತೀನಿ
ಹ್ಮ್ ಮನೆಗ ಹೋಗಲ್ವಾ ಅಂದ್ರೆ ಅವಾಗವಾಗ ಹೋಗ್ತೀರಲ್ವಾ ಮನೆಗೆ
ಹೋಗ್ ಬಂದೆ ಹೋಗಿಲ್ಲ ಹೋಗ್ಬೇಕು
ಹ್ಮ್ ಮತ್ತೆ ಆ ನಿಮ್ಮ್ ಹಾಸ್ಟೆಲ್ ಇದೆಲ್ಲ ಆರ್ಡರ್ ಎಲ್ಲ ಬರುತ್ತಾ ಊಟ ಎಲ್ಲ ಏನ್ ಬೇಕಾದ್ರೂ
ಹ್ಮ ಬರುತ್ತೆ ಪಿಜ್ಜಾ ಒಂದೇ ಬರುತ್ತೆ ಮತ್ತಿನ್ನೇನು ಬರಲ್ಲ
ಹ್ಮ್ ಯಾಕೆ ಏನು ಬರಲ್ಲ
ಹಳ್ಳಿ ಕಡೆ ಇರೋದು ನಾವು
ಹ್ಮ್ ಅಂದ್ರೆ ಹಾಸ್ಟೆಲ್ ಇರೋ ಹತ್ರಾನೇ ಕಾಲೇಜ್ ಇದ್ಯಾ ಹ್ಮ್ ಕಾಲೇಜೇ ಹಳ್ಳಿಯಲ್ಲಿದಿಯಾ
ಕಾಲೇಜೆ ಹಳ್ಳಿಯಲ್ಲಿದೆ
ಹ ಅಂದ್ರೆ ಕಷ್ಟ ನೀಟಾಗಿ ನೋಡ್ಕೊಂಡ್ ಬರ್ಬೇಕಲ್ವಾ ಸಿಇಟಿ ಅಂದ್ರೆ
ಸಿಇಟಿ ಸಿಕ್ಕಿದೆ ಬಂದ್ಬಿಟ್ಟಿದ್ದೇನ ಅಷ್ಟೆ ನೀನ್ನೂ ಹಾಗೆ ಮಾಡಬೇಕಿಲ್ಲ
ಹಾ
ನಿಮಗೂ ಹಂಗೆ ಸಿಕ್ಕದೆ್ರೆ ನೀವು ಹಂಗೆ ಬರ್ಬೇಕು ಅಂದ್ರೆ
ಮತ್ತೇ ಏನ್ ಮಾಡೋದು ನೀಟಾಗಿ ನೋಡ್ಕೊಂಡು ಬರ್ಬೇಕಾಗುತ್ತೆ ಹ್ಮ್ ಹ್ಮ ಹ್ಮ
ಹಕ್ಕ
ಹ್ಮ್ ಅಡ್ಗೆ ಎಲ್ಲ ಬರುತ್ತಾ ನಿಮ್ಗೆ ಮಾಡಕ್ಕೆ
ಹಾ ಬರ ಸರಿ ಬರ
ನೀ ಏನೋ ಸ್ವಲ್ಪ ಮಾಡ್ತೀನಿ ಅಷ್ಟ್ ಟೀಟಾಕ್ ಬರಲ್ಲ ಅದೇ ಇವಾಗ ಮನೇಲ್ಲಿದ್ದೀನಿಲ್ವಾ ಅದಕ್ಕೆ ಏನೋ ಅನ್ನೊಂದ್ ಮಾಡಿ ಟ್ರೈ ಮಾಡ್ತಾ ಇರ್ತೇನಿ ಹ್ಮ್ ಮತ್ತೆ
ಮಾಡಕೊಂಡ ನ ಮಾಡಡ್ತೀರಾ
ಹ ಅಮ್ಮಳ್ ಕೊಡ್ತಾರೆ ಇದು ಅಕ್ಕ ನಮ್ಮ ಅಕ್ಕ ಚೆನ್ನಾಗ್ ಮಾಡ್ತಾಳೆ ಅವಿಗೆ ಹ್ಮ ಅವ್ಳ ಕಲ್ಸ್ತಾಳೆ ಮಾಡಿ ಎಲ್ಲಾರ್ಗೂ ಕೊಡ್ತೀನಿ ಹೆಂಗಿದೆ ಹೇಳಿ ಅಂತ ಅಷ್ಟೆ.
ನಂದು ಹಂಗೆ ಇತ್ತು ಪಿ ಯು ಆದ್ಮೇಲೆ.
ಹ್ಮ್ ಇನ್ನ್ ಏನ್ ಕೆಲ್ಸ ಇಲ್ಲ ಅಲ್ವಾ. ಇಷ್ಟು ದಿನದಿಂದ ಮನೆಯಲ್ಲೇ ಇರು ಬೇಕಾಗುತ್ತೆ
ಮ ಕಂಪ್ಯೂಟರ್ ಕ್ಲಾಸಸ್ ಹೋಗ್ ತಿಲ್ವಾ
ಇಲ್ಲ ನನ್ ಯಾವ್ ಕ್ಲಾಸ್ಗು ಹೋಗ್ತಿಲ್ಲ ಅಂದ್ರೆ ನನ್ಗೆ ಸ್ವಲ್ಪ ಆರೋಗ್ಯ ಪ್ರಾಬ್ಲಮ್ ಆಗಿದೆ.
ಹ್ಮ್ ಹ್ಮ್
ಅದ್ಕೆ ಎಲ್ಲೂ ಹೋಗಿಲ್ಲ.
ಮತ್ತೆ
ಹ್ಮ ಹೇಳ್ಬೇಕು ನೀವೇ. ನೀವೆ ಎಲ್ಗೋ ಎಲ್ಗಾದ್ರು ಹೋಗಿದ್ರಾ ಪಿ ಯು ಆದ್ಮೇಲೆ.
ಇನ ಪ್ರವಾಸಾನ.
ರಮ್ಮೆ ಈ ತರ ಕ್ಲಾಸಸ್ ಎಲ್ಲಾದ್ರು.
ಹಾ ಕಂಪ್ಯೂಟರ್ ಕ್ಲಾಸಸ್ ಹೋಗಿ ಹೋಗ್ತಿದ್ದೆ.
ಯೂಸ್ ಆಗುತ್ತಾ. ಉಪಯೋಗ ಆಗತ್ತಾ ಇಂಜಿನಿಯರಿಂಗ್ ಬಂದ್ಮೇಲ್ ಎಲ್ಲ ಈ ತರ ಓದ್
ಹಾ ಅಂದ್ರೆ ಯೂಸ್ ಆಗುತ್ತ ಇದ್ ಕಂಪ್ಯೂಟರ್ ಆನ್ ಮಾಡ್ ಓ ಮತ್ತೆ ಎಲ್ಲ ಹೇಳ್ಕೊಡ್ತಾರೆ ಟೈಪ್ ಟಿಂಗು.
ಹ್ಮ
ಸ್ಟಾರ್ಟಿಂಗ್ ಕ್ಲಾಸಸ್ ಅದೆ ಇರುತ್ತೆ ಆನ್ ಮಾಡೋದೇ ಆನ್ ಮಾಡೋದ್ ಕೂಡ ಹೇಳ್ಕೊಡ್ತಾರೆ.
ಹ್ಮ್.
ಆನ್ ಮಾಡೋದು ಫಸ್ಟ್ ಹೇಳ್ಕೊಡಲ್ಲ ಮತ್ತೆ ಟೈಪಿಂಗ್ ಒಂದ್ ಮೂರ್ ದಿವ್ಸ ಮಾಡಬೇಕು ಒಂದ್ ತ್ರೀ ಶೀಟ್ಸ್ ಕೊಡ್ತಾರೆ. ಆಮೇಲೆ ಡ್ರಾಯಿಂಗ್ ಮಾಡಿಸಿ ಆಮೇಲೆ ಪ್ರೋಗ್ರಾಮಿಂಗ್ ಮಾಡುಸ್ತಾರೆ.
ಕಲ್ತ್ಕೊಂಡ್ ಹೋಗಿದ್ದು.
ಇಲ್ಲಾಮ್. ಬಂಕ್ ಮಾಡ್ತಿದ್ದಲ್ಲಿ. ಹೋಗಿಲ್ಲ.
ನೀನು ಬಂಕ್ ಮಾಡ್ತಿದ್ರಾ ಇವತ್ ಇರವತ್ನ ಬ ಮಾಡ್ತೀರಾ
ಹಾ ಮಾಡ್ತೀವಿಿ
ಅಟೆಂಡೆನ್ಸ್ ಇರ್ಲೇ ಬೇಕು ಅಂತಾರೆ ಅಲ್ವಾ
ಹೌದು ಇರ್ಬೇಕು. ಆದ್ರೆ ಇರುತ್ತೆ ಅವಾಗವಾಗ ಬಂಕ್ ಮಾಡ್ತೀವಿ ಅಷ್ಟೇ
ಸರಿ ಆಯ್ತು ಇದೇ ತರ ಕಾ ಲ್ ಮಾಡ್ತರಿ ಯ್ದಾದ ಧನ್ಯವಾದಗಳು.
ದ.